ಹಲೋ ಹಾ ನಕ್ಬಾಬು
ಹ ಯಾವ ಪ್ರಭು ಇವ ಹೇಳುವ ಪ್ರಭು ಕುಮಾರ ನಾ ಬರೇ ಪ್ರ್ರಭಾ ಅಂದ್ರಂಗ ಬಾ ನಿನ್ ಹೆಸರು ಇರೋದ ಎರಡು ಎರಡು ಹೆಸರು ಪ್ರಭು ಕುಮಾರ್ ಅಂತ ಅದ
ಹಾ ಪ್ರಭು ಕುಮಾರ್ಪಾ
ಹೌದಾ ಏನ್ ನಡಸಿದಾವ ಪ್ರಭು ಅಂದ್ರ ನಾನ್ ಯಾರ್ ಪ್ರಭುಚ್ಚಿನಪ್ಪ ಅಂತ ಅಂದೆ ಯಾಕಂದ್ರ ಬಾಳ ನೀನ್ ಪ್ರಭಾನ ಕಂದಿ ಕುಮಾರ್ ಅನ್ನದೇ ಬಾಳ ಹೆಚ್ಚಗತಿ
ಹಾ ಕುಮಾರ್ ಕುಮಾರ ಪ್ರಭು ಕುಮಾರ್ ಪ್ರಭು ಕುಮಾರ್ಲ್ಲ ನಾ ಶಾಟ ಕಟಾಗಿ ಪ್ರಭು ಅಂತಂದೆ ನಾನು ಅದಕ ಅಂತ
ಏನ್ ಮಾಡ್ತಿದ್ದ
ಏನಿಲ್ಲ ಸುಮ್ನೆ ಅದಕ್ಕೆ ನೆನಪತ್ತು ನೆನಪುಾಯ್ತಲಾ ಹಚ್ಚಿದೆ ಏನ್ ಮಾಡಕ್ ಂತ ನಡ ಹ ಹಾ ಊರಲ್ಲಿ ನೀನು
ಹೌದಾ ನಾನು ಇಲ್ಲ ಇದ್ದೇನಪ್ಪಾ
ಹ್ಮ್ ಏನ್ ಮಾಡಡತ ಹೊರ ಹೊರಗೆಲ್ಲ
ಊರಲ್ಲಿ ಏನ್ ನಡೀತದೋ ಏನೆಲ್ಲಾ
ಆಾ
ಅವರಲ್ಲಿ ಏನಿಲ್ಲ ಏನ್ ಹೇಳ್ತ
ಡ
ಹಾ ಊಟ ಆಯ್ತಾ ನಿಮ್ದ
ಮ ಆಯ್ತುಯ್ತು ಸುನೆ ಹಚ್ಚಿದೆ ನೋಡ ಏನ್ ಮಾಡ ಗೊತ್ತಾನ ಬಾಳ ಹಚ್ಚಲ್ಲ ಅಂತ ಹಚ್ಚಿದೆ
ಹೌದ ಹೌದು ಹೌದು ಇದು ನಾಟದಾಲಿ ಖಾಲಿ ಇರ್ತಾನ
ನಾಡ್್ದ
ಹೂ ನಾಳೆ ಬಿಟ್ಟು ನಾಡಿದ್ದು ಹ ಇಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದು ಸ್ವಲ್ಪ ನೀನ್ ಕರ್ಕೊಂಡ್ ಹೋಗೋದಿತ್ತು ಗುಲ್ಬರ್ಗ ಕ
ಹಾ ಹೋಗೋಣ ತಗೋ ಗುಲ್ಬರ್ಗ ಕ ಅವ್ನಿಗೆ ಫೋನ್ ಹಚ್ಚಾನಿ
ಅಲ್ಲ ಅದಕ್ಕೆ ಅಂದಾನೇನ ಫೋನ ಹಚ್ಚಿದ ಚೋಲ ಮಾಡಿದ್ ಇವತ್ತು ಯಕ
ಇವತ್ತು ಸ್ವಲ್ಪ ಕೆಲ್ಸ ಅದವತ್ತ
ಹೌದಾ
ಹಾ
ಅಡಲ್ಲಲ್ಲಿ
ಯಾಕ
ಮತ್ತೆ ಹೋಗ್ ಬಂದಂತ ಆಕ್ ಆಗ್ತತ್ತಪ್ಪ ನಾವೆಲ್ಲಾ ಇದು ಮಾಡತ
ಕೆಲ್ಸವನ ನಾಮ್ ಹುಡುಗನ ಅಸಲ್ ಬೇರೆ ಕಡೆಗ ಹೊಟ್ಟಿವಿ ಎಲ್ಲಿದ್ದ ಕರ್ ಕರ್ ಕರ್ ಕನ ಕೂತ್ರರ
ನ ಇಲ್ಲೇ ಒಂಟಿನ ನಾನ
ಎಲ್ಲಿ ಗಾಡ ಗ ಹೊಟ್ಟಿ ಏನ
ಅರ್ಕೊಂತ ಹೊಂಟೇನೆ ಗಾಳಿ ಬಿಟ್ಟಲ್ಲಿ
ಹ ಹ
ಅ ಅದು ನಿನ್ ಕೇಳಲ್ಲ ಯದು ಬಾಳಷ್ಟ
ಹಾ ಕರ್ಕರ್ ಕರ್ಕರ್ನ ಖುದ್ದ ಆಯಕ ಕಲ್ಲ ಅಂತ ಗಾಡಿಗಿದ್ರೆ ನಿಂದ್ರು ಇಲ್ಲಾಂದ್ರೆ ಎಷ್ಟು ಇದ ಬರ್ತಲ್ಲ
ಅದ ಇಲ್ಲ ಒಂದ ಐದು ನಿಮಿಷ
ಆ
ನಾನ ಹೊಟ್ಟತೀನೆ ಇಲ್ಲೆ
ಕರ್ಕರನ ಕೊ್ದಪ್ಪ ಕರೆಕ್ಟ್ಾಗಿ ಕೇಳಾವಂತದ
ಹೌದು ಇಲ್ಲ
ಹಾ ಅಷ್ಟ ಕತ ಕರ್ ಕರ್ ಕರ್ಕರ್ ಗ ಗಾಳಿನ ಜಿಗ್ಕ್ಕಿ ಬಿಟ್ಟದ ಗಾಳಿ ಹೊಂಟದಲ್ಲ ಹ
ಇಲ್ಲ ಗಾಳಿ ಗಾಳಿ ಏನ ಇಲ್ಲ ಗಾಳಿ ಬಿಟ್ಟದೋ ಒಂಟೆನೆಲ್ಲ ನೋಡು ಇಕಾಡಿ ಮೇಲೆ ಅವ್ವ ಗ ಮಾತಾಡ್ಸನ ಹೌದ ಕೈ
ಹೂ ಮತ್ತ ಏನ್ ನಡತ ಕಾಲೇಜ ಹೋಗಬ ಕಾಯ ನ ಬಿಟ್ಟ
ಕಾಲೇಜ್ ಬಿಡು ಒಂದು ಆರು ತಿಂಗಳ ಆಯ್ತು ತಿರ್ಗಾ ಬಿಟ್ಟು ಕಾಲೇಜ ಬಿಡ್ಬಿಟ್ಟೆ ಹೇಳಲ್ಲ ನಿಮಗ ಸಾಕ್ ಆಯ್ತು
ಯಾಕ್ ಬಿಟ್ಟೆಪ್ಪ ಕಾಲೇಜ ಹೋಗ್ ಬೇಕು ಅಲ್ಲೋ ಆ
ನನಗೆ ಏನ್ ಮಾಡಮ್ಮಂತ ಅಂದ ಬಿಟ್ಬಿಟ್ಟು ನೆ
ಹೋಗ್ಬಕ್ ಪಾ ನಾ ನಾನು ಹೋಗ್ಬಕ್ ಸೆಕೆಂಡ್ ಪುಷಿ ಡಿಗ್ರಿ ಮುಸನ್ಂದ್ರ ಹಾ ಭಾಳ ಆಯ್ತ ಭಾಳ ಆಯ್ತು ಸೌಂಡ್
ಭಾಳ ಆಯ್ತ ಅಂದೆ
ಹಾ ಈಗ ಕರೆಕ್ಟ್ಾಗಿ ಕೇಳಕತ್ ಸ್ವಲ್ಪ
ಇಲ್ಲಿ ಗಾಳಿ ಕುುಟ್ಟದಲ್ಲ ದಬಾಸಿ
ಹೂ ಹೂ
ಹಂಗಾಗಿ ಕರೆಕ್ಟ್ ಕೇಳಲ್ಲ
ಹೂ ಮತ್ತ ಅದೇ ಓದ್ಬೇಕುರ ಯಾಗ್ಬಿಟ್ಟೆ
ಹಾ ಏನ್ ಮಾಡ್ತಪ್ಪ ಎಲ್ಲಾ ನಡಿಯಕ್ ನಮಗೂನ್ ಬೇಸರು ಬಂದದಾವ ನಮ ಮತ್ತೆ ಬಾಳ್ ಬಂತಲ್ಲ ಇೇ ಒಂಟಿನ ಎದರ ಒಂಟಿನ ನಾನು ಅದು ಬರದ ಹೆಂಗದಂತತ್ರ ಅದು ಸಿ ಗುಲ್ಬರ್ಗೆ ಯಕ ಗೋತಿವಂತಂದ್ರ ಅದು ಇದು ಸಿಕ್ಕ ಅಂತಿ ಹ ಇಪ್ಪತ್ತೆರ ತಿಂಗಗಳ ಆಯ್ತು ಎ ಎರ ದಿನ ಆಯ್ತುಗೆ
ಹಾ
ಇಲ್ಲ ನಾವು ಹೋಗ ಅದಕ್ಕೆ ನಿಂದಾ ತಿಮ್ಮಿಗೆ ನಂಗೆ ಮಾಹಿತಿ ಗೊತ್ತಿಲ್ಲ ಅಷ್ಟು ನಿನ್ಗಾದ ತಿಮ್ಮಿನ ಬಗ್ಗೆ ಮಾಹಿತಿ ಆಗಲ್ಲ
ಹಾ
ಹೌದ್ ಹಂಗಾಗಿ ಹೇಳ್ತಾನ ಏನಂತಂದ್ರೆ ಅವ ಫೋನ್ ಹೆಚ್ಚಿ ಚಲೋ
ಹಾ ಯ್ದಾರ್ದ ಯಾವದ
ಸಿಮ್ಮ ಸಿಮ್ಮಿಂದ
ಹಾ ಸಿಂಮ್ಮ
ಪ್ರಾಬ
ಕರ್ಕರ್ ಕಳಕತ್ವರ
ಹೌದಾ
ಹಾ ಹ ಈಗ ಕರೆಟ್್ದ
ಹೌದಾ ಅದು ಸಿಮ್ಮನ್ ಪ್ರಾಬ್ಲಮ್ ಇತ್ತು
ಯಾವದ
ಅದ ನಂದು ಏಟನ್ ಸ ಅದು ಯಾಕೇನದು ನಮ್ ನಮ್ ಸಂಡೆ ಹ ಇರ್ತಲ್ಲ ಅದು ಸಿಮ್ ಬಂದ್ ಮಾರ ಬಂದ್ ಬಂದ ಬಿಟ್ಟದ ಅದು ಅವರು ಬಂದೆವರು ಡೆತ್ ಆಗಿದಲ್ಲ
ಯಾಕ ಬಂದ್ ಆಾಗತ್ತದ ಹಲೋ ಹಲೋ
ಯತಾಯತಾ
ಏ ಫುಲ್ ಕಾರ್ ಕಾರ್ ಕಳಕುದಾ
ತಡಿ ತಡವಾ ಈಗ ನೋಡ
ಹಾ ಕೇಳ್ತೇತ್ತು ಸ್ವಲ್ಪ ಸ್ವಲ್ಪ ಆ ಹಲೋ ಕರ್ಕರ್ಗಳಕ್ಕದ ಫುಲ್ ಹಾ ಕೇಳ್ದ
ಅಪ್ಪನ ಹೆಸರಿಲಿ ಅ ಸಿಮ್ಮು
ಹ್ಮ
ಹ ಹಂಗ ಅದು ಸ್ವಲ್ಪ ಬೇಕಾಯತ್ ನನಗ
ಏನಾಗೈತಿ ಅದ ಬಂದಾಗೈತನಾ
ಬಂದ್ ಆಗ್ಬಿಟ್ಟದು ಅೌದು ನಿಮಗ್ ಗೊತ್ತದಲ್ಲ ಸಿಮ್ಮಿಂದದು ಮಾಹಿತಿ ಎಲ್ಲಾ
ಹ್ಮ್
ಅದು ಏನಂದ್ರ ಅವರು ಏಟಲ್ ಆೀಸ್ ಹೋಗಪ್ಪ ಅಂದರು ಇಲ್ಲಿತ್ತ ಏಟಲ್ ಆಫೀಸ್ ಬಂದಿಲ್ರಿ ಅಂತಂದೆ ನಾನು ಹ ಇಲ್ಲಿ ನಡ್ಯಲ್ಪಾ ಇಲ್ಲಿ ಅಂತಂದ್ರ ಗುಲ್ಬರ್ಗ ಹೋಗಂದ್ರ ಅವರು
ಹಾ
ಗುಲ್ಬರ್ಗ ಹೋಗಂತಂದ್ರ ಅದಕ್ಕನ್ ನಾನು ಇದಾಯ್ತ ನನಗ ಹ್ಯಾಕಪ್ಪಾ ಅಂತಂದು.
ಅದಕ್ಕೆ ಏ ಇವನ್ ಗೊತ್ತಿರ್ತದ ಅಂದ ಕಿಸಿಂದ ನಿನಗ ಇದ ಮಾಡಿದ.
ಹ್ಮ್ಮ್ ಅದ ಸುಮ್ಮ ಬಂದ ಅದ ಅಂದ್ರ. ಸ್ವಲ್ಪ ಪು ಇದು ನನ್ಗ ಅಂಗಷ್ಟು ಗೊತ್ತಾಗಲ್ಲ ಹೆಂಗಂದ್ರ ಫೋನ್ ನ ಬೇಕಾಗ್ತದ.
ಹ್ಮ ಹ.
ಪೋನ್ ನ ಬೇಕ್ದ ಅಷ್ಟ ಹ್ಮ್ಮ್ ಹಂಗ ಹಂಗ ಹೇಳಕ್ ಬರ್ಲ ಸಡನ್ ಆಗಿ.
ಬರಲ್ಲ ಅಂದ.
ಹಂಗ ಆದ ದೊ ಅದ ಇದು ಮಾಡಿದ ಅಂದ್ರ. ಫೋನ್ನ್ಯಾಗ ಏನೇನು ಪ್ರಾಬ್ಲಮ್ ಆದ ಚೆಕ್ ಮಾಡ್ಬೋದ ಚೆಕ್ ಮಾಡ್ಬೇಕಾಗ್ತದ.
ಹೌದು ಹೌದು ಇಲ್ಲ ನಿನ್ನನ್ ಕರೆಕ್ಟ್ ಆಯ್ತೆಾ ಇಲ್ಲ ಅಂತ ಏನ ಇಲ್ಲ.
ಹಾ ಈಗ ಹಂಗ ಹೆಂಗಂದ್ರ ಈ ಶಿಮ್ ಅಂದ ಇದಂದ್ರ ಸ್ವಲ್ಪ ಏನೇನು ಪ್ರಾಬ್ಲಮ್. ಇಲ್ಲಾಂದ್ರ ಶಿಮ್ಮ. ಹಾ ಇದು ಮಾಡ್ರಿತರ ಅದ ಏರ್ಟೆಲ್ ಏರ್ಟೆಲ್ ಆಫೀಸ್ ದವರ.
ಅದು ಒಟ್ಟ ಏನ್ ಸಿಮ್ ಮೆ ತೋರ್ಸಲ ಅಗೆದೋ ನಂದು.
ಮತ್ತ ಅದೇ ಇಲ್ಲಾಂದ್ರ ಅದ ಇದು ಬಾಡ್ರ ಅಂತ ಏರ್ಟೆಲ್ ಆಫೀಸ್ ದವರ.
ಏನ್ ಏರ್ಟೆಲ್ ಅಪ್ಪಿಸಿದರು.
ಇದು ಶಿಮು ಅವರು ಬಂದ್ ಹ ಅವ್ರು ಬಂದ್ ಮಾಡ್ರತಾರೆ ಏರ್ಟೆಲ್ ಆಫೀಸ್ ನವರ.
ಹೌ ಮತ್ತ ಅದು ಹೆಂಗ ಮಾಡೊಮೊ ಅದು ಮತ್ತೆ ನೀನು ಅದಕ್ಕೆ ಖಾಲಿ ಇದ್ದಿಲ್ಲಪ್ಪ ನೀನ.
ಅದೇ ಮತ್ತೆ ಗುಲ್ಬರ್ಗ್ ಕ ಹೋಯ್ತ ಅಲ್ಲ ಅವಾಗ ಇದ್ ಇದ್ ಮಾಡ್ರ ಆಯ್ತಾರಿ.
ಏನ.
ಗುಲ್ಬರ್ಗ ಕ ಹೋಗ್ತೀರ್ತಿವ ಅಲ್ಲ ಅವತ. ತಾ ಅವತ ಹಂಗೆ ಚೆಕ್ ಮಾಡ ತಾನ.
ಹೌದ ಅದು ಸ್ವಲ್ ಚೆಕ್ ಮಾಡಿ ಅದೇನ ನೀ ಚೆಕ್ ಮಾಡಿವತ್ತ ಅಂತ ಅಂದ್ರ ನೋಡೊ ಅದೊಂದು ಸ್ವಲ್ಪ್ ಚೆಕ್ ಮಾಡ. ಅದ ಯಾವ ತಾನಿ ಈಗ ಬಂದ್ ಆದ ಚಾಲು ಅದ ಹೇಳ್ತಾನ.
ಈಗ ಆಂಧ್ಯ.
ಹಾ.
ಹತ್ ಹತ್ತ ನಿಮಿಷ ಲೇಟ್ ಆತತ ಯಾಕಂದ್ರ ನಾ ಸ್ವಲ್ಪ ಬೇರೆ ಕಡೆ ಬಂದ್ಯಾ. ಲೇಟ್ ಆತ ಈಗ ಸಡನ್ ಆಗಲಿ ಇಲ್ಲಿ ಹೇಳಕ್ ಬರಲ ಹಂಗ ಸ್ವಲ್ಪ ಎಲ್ಲಾ ಚೆಕ್ ಮಾಡ್ಬೇಕ. ನಂಬಾರ ಹಕೇಶಿಂದ.
ಅಲ್ಲ ಎಲ್ಲಾ ಕರೆಕ್ಟ್ ಅದ ನಿಂದ ಹೇಳ ಅದನ ಇಲ್ಲ ಅಂತ ಅಂದೆ ಅಲ್ಲ.
ಹ್ಮ ಈಗ ಮತ್ತೆ ಎಲ್ಲಾ ಅಟ್ಟ ಇದ್ ಮಾಡಗೇಶಿಂದ ನಮ್ಮ. ಹೊರಗಿಂದ ಬರಕ್ ಚೆಕ್ ಮಾಡ್ಬೇಕತ್ ಸ್ವಲ್ಪ ಅಂದ್ರೆ ಏನನ್ ಅಗೆದ ಗೊತ್ತ.
ಹೌದ ಹೌದ ಹೌದ ಪ್ಪಾ. ಅದು ಸೋಮವಾರ ದಿನ ಅಷ್ಟೇ ಮಾಡುವ ಒಂದ್ ಕೆಲ್ಸ ಸೋಮವಾರ ದಿನ ಹೋಗ್ಬಡ ಹೂ.
ಹಾ ಸೋಮವಾರು ಹಓಂಪೊ ಸೋಮವಾರ ಹೋಗುನ್ ತಗೋನ ಸೋಮವಾರ ಖಾಲಿ ಅದಿನಿ ಯಾಕಂದ್ರ ಸ್ವಲ್ಪ.
ಅಲ್ಲ ಪ್ರಭು ಸ್ವಲ್ಪ ಹಾವ್ದೋ ಇದೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ಆಯ್ತ ನೋಡ ಪ್ರಭು.
ಹೋಗುಮ ತಗೋ ಹೋಗುಮ ಅದಕ್ಕೆನದಾ. ಹಲೋ ನಾನು ಇವತ್ತ ಬರ್ತಿದೆ. ಹ ಕಾದಾರ.
ಹ್ಮ್ ಕಾದಾರ ಇಲ್ಲಿ ಆನ್ ಕಾದಾರ.
ಹಾ.
ಅವ್ ಕರ್ಕೊಂಡ್ ಹೋಗಿ ಬಿಡಮು ಅವಂದು ಏನ ಮೆಡಿಕಲ್ ಅಲ್ಲಿ ಅಚ್ಚುಕೇಶನ್ ಬರಬೇಕತ್ತ. ಹ ಎಕ್ಕಡೆ ಕಾಗರ. ಹ ಇಲ್ಲಿ ಕಾನರ್ ಕಾದಾರ್ನ ಬರ್ತಾನಂತ ಕಾದಾರ್ ಕರ್ಕಡ ಹೋಗೋನು ಹೆಂಗ್.
ಹಾ ಕರ್ಕೊಂಡ ತಗ ಏನು ಪೂನ್ ಹಚ್ಚಲ ಕಾದರ.
ಆ ಸವಾಲಪ್ಪಾವ ನಾವೇನ ಹಚ್ಚಲ ಮೊನ್ನೆ ಹಚ್ಚಿದ ರೀಸೆಂಟ್ ಆಗಿ.
ಹ್ಮ ಈಗ ಹಚ್ಚ ತಾದಾಳೆ ಕಾದರ್. ಹ ಮಾಡ್ತೀನಿ ಅವನ ಒಂದ ಫೋನ್ ಹಚ್ಚಲ ನೋಡ ಮಗ ಟೇಪ್ರೀ.
ಹೌದಾ ಯಾಕೆಏನಪ್ಪಾ ಒಟ ಫೋನ್ ಹಚ್ಚಲಏ ಹೊಟ್ಟ
ಹಾ ಅವಾಗ ಹಚ್ಚಿದ್ದ ಒ
ಆಾ ಇಲ್ಲೇ ಇದಕ್ ಹೋಗನಂತ ಅವ ಎಲ್ಲ ಅಂದ್ರಪ್ಪ ಈ ಕಡೆ ಕೊಪ್ಪಳ ಕಾಯಿ ಎಲ್ಲ ಹೋಗನಂತ
ಚ್ಚಲ ಕಾದಾ ರ
ಸರಿ ತಗಂಗಾರ ನಾನ್ ನಿನ್ಗ ಸಾಯಂಕಾಲ ಫೋನ್ ಹಚ್ಚುತ್ತೇನೆ ಹಾ ಸಾಯಂಕಾಲ ಹಚ್ತೀನಿ ಸಾಯಕಾಲ
ಹ್ಮ ಹು ಅಷ್ಟೇ ಮಾಡ ಸಾಯಂಕಾಲಂ ಯಾಕಂದ್ರ ಜಲ್ದಳಕ್ ನನ್ಗ
ಹ ಸರಿ
ಹ್ಮ್